ಹಲೋ ಹಾಯ್ ಏನಿಲ್ಲ ಕುತ್ಕೊಂಡಿದ್ದೆ ಹ್ಮ್. ಸಿ. ಸುತ್ತಪಟ್ಟೆ ಶೆಖೆ ತಡ್ಕೊಳಕೆ ಆಗ್ತಿಲ್ಲ ನಮ್ಮ್ ಮಲ್ನಾಡಲ್ಲಿ ಫಸ್ಟ್ ಟೈಮ್ ಈ ವರ್ಷನೇ ಇಷ್ಟು. ತುನ್ಸಕ್ಕೆೆ.
ಹೌದು ಹೌದು ಇಲ್ಲೂ ಅಷ್ಟೆ ತುಂಬ ಸೆಕೆ ಇದೆ.
ಹ್ಮ್. ಅದೇ ನವುು. ಅ್ರ ಮೇಲೆ ಇದದು ವರ್ಷನ ಇಷ್ಟೊ ಒಂದ ಶೆಖೆ ಅನ್ಸ್ತಾ ಇದೆ. ಒಂದ್ ಆಹಾರ ಮೇಳ ಇತ್ತು. ಹೋಗಿದ್ದೆ. ಹೋಗ್ ಬಂದ್ ಸುಸ್ತ ಆಯ್ತು ಕುತ್. ಕೊಂಡಿದ್ದೆ ಹ್ಮ್.
ಹಾ ಹಾ ಏನ್ ಆಹಾರ ಮೇಳ.
ಹಲ್ಸಿನ ಹಣ್ಣಂದು.
ಓಹ ಹೌದಾ ಹಾ ಹಾಂ.
ಇಲ್ಲೇ ನಮ್ಮ್ೂರಲ್ಲಿ ಹತ್ರದಲ್ಲಿ ಇತ್ತುವ.
ಹಾ.
ಹೋಗ್ ಬಂದ್ವಿ ಇದೀಗಷ್ಟೇ.
ಏನೇನು ಸ್ಪೆಷಲ್ ಇತ್ತು.
ಸ್ಪೆಷಲ್ ಹಲ್ಸಿನ ಹಣ್ಣಿನನ್ ದ. ಎಲ್ಲಾ ವೆರೈಟೀಸ್ ಮಾಡಿದ್ರು ಫಸ್ಟ್ ಟೈಮ್ ಹಲ್ಸಿನ ಹಣ್ಣಿನ ಹೋಳಗೆ.
ಹೋ.
ತುಂಬಾ ಚೆನ್ನಾಗಿತ್ತು. ನಂಗಂತೂ ಸಿಕ್ಕಾಪಟ ಇಷ್ಟ ಆಯ್ ಹ.
ಹೌದಾ ನಾವಿಲ್ಲಿ ಮಾವಿನಹಣ್ಣಿಂದು ಮೇಳ ಎಲ್ಲ ನಡೀತದಲ್ಲ ಆ ಥರ.
ತರ ನನಗೆ ಗೊತ್ತಿದ್ದಂಗೆ ಈ ವರ್ಷ. ಫಸ್ಟ್ ಟೈಮ್ ಮಾಡಿದ್ದದನ್ನ. ನಮ್ಮೂರಲ್ಲಿ. ಹ್ಮ್ ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ. ಬೇರೆ ಬೇರೆ ಡ್ರೆಸ್ಸಸ್ಸು ಸ್ಯಾರೀಸು ಅವುಗಳನೆಲ್ಲಾ ಹಾಕ್ಬಿಟ್ಟಿದ್ರು ಅದ್ರ ಜೊತೆ ಜೊತೆಗೆ ಆ. ಮಾಡಬಿಟ್ಟಿದ್ರು ಹಾ ಅ ಸ್ಟಾಲ್ಸ್ ಎಲ್ಲ ಸುಮಾರ ಇತ್ತು. ತ. ಇಲ್ಲೇ ಒಂದ್ ದೊಡ್ಡ ಕಾಲೇಜ್ ಅಲ್ಲಿ. ಆರ್ಗನೈಸ್ ಮಾಡಿದ್ರು. ಚೆನ್ನಾಗಿತ್ತು ಮತ್ತೆ ಇವಾಗ ಸಂಜೆ ಮ್ಯೂಸಿಕ್ ಲ್ ನೈಟ್ ಕೂಡ ಇದೆ
ಹೋ
ಹ್ಮ್ ತುಂಬಾ ಜನ ಸಿಂಗರ್ಸ್ ಎಲ್ಲ ಬರ್ತಾ ಇದ್ದಾರೆ
ಫ್ರೀ ಏಂಟ್ರಿನ
ಹಾ ಫ್ರೀನೆ ಅದಕ್ಕೆಲ್ಲ ಕಲೆಕ್ಷನ್ ಮಾಡಿರ್ತಾರೆ ಹ ಎಲ್ಲಾ ಸೆ ಹ್ಮ್ ತುಂಬಾ ಚೆನ್ನಾಗಿರುತ್ತೆ
ಹೌದ ಹೌದು
ಈಗದೇ ಸಂಜೆ ಆಗಿ ಇನ್ನು ಹೊರಡ್ಬೇಕು
ಹೌದು
ಮತ್ತೆ
ಮತ್ತೆ ಇನ್ನೇನಿಲ್ಲ ನಮ್ದು ಇಲ್ಲಿ ನಡೀತಾರೆ ಹಾ ಅದೇ ಮಾವಿನ ಮೇಳ ಮಾಮೂಲಿ ಅದೇ ಮಾವಿನ ಹಣ್ಣ ಇದ ಏನೇನ್ ವೆರೈಟೀಸ್ ಮಾಡ್ತಾರೆ ಏನೇನೋ ವಿಚಿತ್ರ ವಿಚಿತ್ರ ತಿಂಡಿಗಳು ಅಬೂ ಇಗೋ ಸುಮಾರ್ ಎಲ್ಲ ಇರುತ್ತೆ ಕೆಲವೊಂದ- ಅಷ್ಟು ಚೆನ್ನಾಗಿ್ ಅನ್ಸಲ್ಲ ಬಟ್ ಆದ್ರೂ ಟ್ರೆಂಡ್ ಆಗಿರೋದಕ್ಕೇನೋ ಗೊತ್ತಿಲ್ಲ ಜನಗಳಂತ ಮುಗಿ ಬೀರ್ ತಗೊಂತಿರ್ತಾರೆ ನಾವು ಜನ ಜಾಸ್ತಿ ಇರೋ ಚೆನ್ನಾಗಿರ್ಬೋದೇನೋ ಅಂತ ನಿಂತ್ಕೊಂಡು ತಿಂದಿದ್ದು ಒಂದೆರಡು ಐಟಮ್ ಏನು ಅಷ್ಟು ಚೆನ್ನಾಗಿ ಅನ್ನಿಸಲಿಲ್ಲ
ಹ್ಮ್ ಹ್ಮ್ ಹ್ಮ್
ತ್ರ ಮಾವಿನ ಹನ್ ನಾ ನಾರ್ಮಲ್ ಆಗಿ ಹಣಗೆ ತಿನ್ನೋಕ್ಕೆೆ ಇಷ್ಟ ಆಗದಲ್ವಾ
ಹಾ ಹಾ ಹಾ ಹೌದೌ ಅದ್ರಲ್ಲೂ ಎಷ್ಟೊಂದು ಮಾವಿನ ಹಣ್ಣು ಇರುತ್ತೆ ತಲ್ವಾ ರೇಟಿಸು
ಹೆಸರೇ ಗೊತ್ತಿರಲ್ಲ ನಮಗೆ ಅಷ್ಟ
ಹ್ಮ್ ಹೌದೌದು ನಂಗೊಂದ ನಾಕ್ ಇದ್ದಷ್ಟೇ ಗೊತ್ತಿದೆ ಹೆಸರು ಹೌದು ಹೌದೌದು ನೀಲಮಂತೆ ಬೈಗಂಪಲ್ಲಿ ಮತ್ತು ಸಿಂಧೂರ ಮಲ್ಗೋವಾ ತೋತಾಪುರಿ ಹಬ್ಬ ಪಾಪಾ ಅದು ಒಂದೊಂದ್ ಒಂದೊಂದ್ ತರ ಇರುತ್ತೆ
ಹೌದು ಹೌದು ನೋಡ್ಲಿಕ್ಕೂ ಕೆಲವೊಂದು ತುಂಬಾ ಚಂದ ಅನ್ಸತ್ತೆ ಇಷ್ಟ ಆಗ್ಬಿಡತ್ತೆ ನೋಡಿದ ತಕ್ಷಣ
ಹೌದೌದೌದು ಹ್ಮ್ ಹಲ್ಸಿನ ಹಣ್ಣಲ್ಲ ಇವತ್ತು ಸಿಕ್ಕಾಪಟ್ಟೆ ಹಲ್ಸಿನ ಹಣ್ಣು ವೆರೈಟೀಸ್ ಇತ್ತು ಅದ್ರಲ್ಲಿ ಚಂದ್ರ ಭಕ್ತಿ ಕೆ ಎಂತೆ ಆಮೇಲೆ ಯಲ್ಲೋ ಕಲರ್ ಇಂದು ಚಂದ್ರ ಬಕ್ಕೆಿ ಅಂದ್ರೆ ಸ್ವಲ್ಪ ರೆಡ್ ಕಲರ್ ಇಂದ ಇರುತ್ತೆ ಮತ್ತೆ ಹಲ್ಸಿನ ಹಣ್ಣಿನ ಕಾಯಿಗಳಿದ್ವು
ಆಾ ಹಾ
ಶತ ಆಮೇಲೆ ಹಣ್ಣುಗಳು ಇದ್ದ ಜ ಅದಾದ್ರ ಮೇಲೆ ಕೆಲವೊಂದು ವೆರೈಟೀಸ್ ತಿಂಡಿಗಳಿದ್ವು ಅದ್ರಲ್ಲೇ ಹಪ್ಳ ಆದ್ರ ಹಲ್ಸ ಹಾ ಹಲ್ಸಿನ ಹಣ್ಣಿಂದು ಸಂಡಿಗೆ ಅವದೆಲ್ಲ ಇತ್ತುು ಚೆನ್ನಾಗಿತ್ತು
ಹಾ
ಹ್ಮ್ ಖುಷಿ ಆಯ್ತು ಹೋಗ್ ಬಂದು ಹ್ಮ್ ಮತ್ತೆ ಆಯ್ತಾ ಅಡ್ಗೆ ನಿಮ್ಮ್ ಮನೇಲಿ ಹ್ಮ್ ಹ್ಮ್ ಚಿಕ್ಕಾಪಟ್ಟೆ ಜನ ನಾವ್ ಅನ್ಕೋಳೋದು ಏನಾದ ಆದ್ರು ಪ್ರೋಗ್ರಾಮ್ ಈತರ ಎಲ್ಲಾ ಆರ್ಗನೈಸ್ ಮಾಡ್ರೆ ಜನ ಸೇರ್ತಾರ ಅಂತ ಓ ಏನ್ ಜನ ಅಂತ ಹೇಳ್ತೀರಾ ಹೋಗಿ ಬೇ ತುಂಬಂಬ ಖುಷಿಯ ಆಾಯಯ್ತು ಜನನು ಹಂಗೆ ಇದ್ರು ಹ್ಮ್ ಸುಸ್ತಾಗುತ್ತೆ ಬಿಸ್ಲಲ್ಲ ಮಕ್ಳನ್ನೆಲ್ಲಾ ಕರ್ಕೊಂಡ್ ಹೋಗಿದ್ದೆ ಮಕ್ಳು ತುಂಬಾ ಎಂಜಾಯ್ ಮಾಡಿದ್ರು
ಹಾ ಗೇಮ್ಸ್ ಎಲ್ಲ ಏನೋ ಇತ್ತು ಅನ್ಸುತ್ತೆ
ಅಲ್ಲೇ ಇತ್ತು ಪಕ್ಕದಲ್ಲಿ ಪಾರ್ಕ್ ಬೇರೆ ಇತ್ತು ಪಾರ್ಕಿ ಕರ್ಕೊಂಡ ಹೋಗಿದ್ದೆ ಹ್ಮ್ ಹಾಗೆೆ ಅಲ್ಲಿ ಸುಸ್ತಾಗಿತ್ತ ನಮ್ಗೆ ಬ್ ಲ್ಲಿಗೆ ಮತ್ ಸ್ವಲ್ಪ ಹೊತ್ತು ಪಾರ್ಕ್ ಮಲ್ಲಿ ಎಲ್ಲ ಮಕ್ಕ ಮಕ್ಕಳಿಗೆ ಆಟಾಡಸಿ ಗೇಮ್ಸ್ ಎಲ್ಲಾ ಇತ್ತು ಅದ್ನೆಲ್ಲಾ ಆಟಾಡ್ಸಿ ಮತ್ತೆ ಬಂದ್ವಿ ಈಗ್ ಮತ್ತೆ ಹೊರಡ್ಬೇಕು ಮ್ಯೂಸಿಕಲ್ ನೈಟ್ ತಿಗೆ
ಹಾ ಹಾಂ ಹೌದಾ ಹೌದಾ ಹಾ ಹ್ಞ ಹಾಂ ಹಾ ಆಯಿತು
ಹಾ ಏನ್ ಸ್ಪೆಷಲ್ ಇವತ್ತು
ಸ್ಪೆಷಲ್ ಏನಿಲ್ಲ ರೋಟಿ ಮಾಡಿದೆ ಅದಕ್ಕೆ
ಹ್ಮ ಹಾ ಯಾವ್ ರೋಟಿ ಮಾಡಿದ ದ
ಅಕ್ಕಿ ರೊಟ್ಟಿ ಮಾಡಿದ್ದೆ ಹ್ಞ ಹ್ಞ ಹಾಂ ಮನಲೆೆಲ್ಲ ಮಗನಿಗೆಲ್ಲ ಅಕ್ಕಿ ರೊಟ್ಟಿ ಟಿ ಅಂದ ತುಂಬಾ ಇಷ್ಟ ಅದಕ್ಕೆಲ್ಲ ಸ್ವಲ್ಪ ಕ್ಯಾರೆಟ್ ಆನಿಯನ್ ಎಲ್ಲಾ ಹಾಕಿದ್ರೆ ತುಂಬಾ ಇಷ್ಟ ಪಡ್ ತಿಂತಾರೆ ಮಸ ಮಸಾಲ ಎಲ್ಲ ಮಾಡಿಬಿಟ್ಟು ಅಂದರೆ ಮಸಾಲ ರೊಟ್ಟಿ ಹಾಕಿ ರೊಟ್ಟಿ ಿ ಅಂತಾರಲ್ವಾ ಆರ ಮಾಡಿದ್ರೆ ತುಂಬಾ ಇಷ್ಟ ಪಡ್ತಾರೆ ಮತ್ತೆ ರೈಸ್ ಸ್ವಲ್ಪ ಕಡಿಮೆ ನೈಟ್ ಟೈಮ್ ಅಲ್ಲಿ ನ
ಹಾ ಹಾ ಹೌದು ಕೆಲವರೆಲ್ಲ ನ ನೈಟ್ ರೈಸ್ ಎಲ್ಲ ತಿನ್ನಲ್ಲ ಹೌದು ನಾನ್ ಬಿರಿಯಾನಿ ಮಾಡಿದ್ದೀನಿ
ಹೋ ಚಿಕನ್ನ ಹ್ಞೂ ಯಾವ ಥರ ಮಾಡ್ತೀರಾ ಕಡ್ದಾಕಿನ ಅಥವಾ ಪೌಡರ್ ಹಾಕಿ ಮಾಡ್ತೀರಾ
ಪೌಡರ್ ಎಲ್ಲ ಯೂಸ್ ಮಾಡಲ್ಲ ನ್ಯಾಚುರಲ್ ಆಗಿರ್ಲಿ ಅಂತೇಳಿ ನಾನೇ ಎಲ್ಲಾ ಮಸಾಲೆ ಪ್ರಿಪೇರ್ ಮಾಡ್ಕಿ ಕೊಂಡು ಮಾಡೋದು ಮಕ್ಳ ಇಷ್ಟ ಪಡ್ತಾರೆ ಸ್ವಲ್ಪ ಖಾರ ಆಯ್ತು ಸ್ವಲ್ಪ ಕಮ್ಮಿ ಹಾಕದು ಕಮ್ಮಿ ಹಾಕಿದ್ರೆ ಮಕ್ಕಳಂದ ಚೂರು ಇಷ್ಟ ಪಡ್ತಾರೆ ತ ನೀವೆಲ್ಲ ಬಿರಿಯಾನಿ ಮಾಡಲ್ವಾ
ಹಾಂ ಮಾಡ್ತಿರ್ತೀವಿ ಕಡಿಮೆ ಬಟ್ ಆಚೆ ತಿನ್ನೋದೇ ಜಾಸ್ತಿ ನಮ್ದು ಸ್ವಲ್ಪ
ಹಾ ಹಾ
ಹೌದು ಆರ್ಡ ಮಾಡಿ ಹೆಂಗೂ ಬರತ್ತೆ ಆಟಂಡ ಫಫ್ಟಿ ಮಿನಿಟ್ಸ್ ಗೆಲ್ಲ ಭಾರಿ ಮತ್ತು ತಯಾರ ಮಾಡಿ ಕತ್ಕೊಂಡು ಕುತ್ಕೋತಾರೆ ವರ್ಕ್ ಅದು ಇದು ಏನಾದರೂ ಇರುತ್ತಲ್ಲ
ಹೌದು ನಿಮಗ ಇದು ಹೈದ್ರಾಬಾದ್ ಬಿರಿಯಾನಿ ಎಲ್ಲ ಮಾಡ್ತ ತರಲ್ಲಾ ಅದ್ ಆತರ ಮಾಡಕ್ ಬರುತ್ತಾ
ಹೈದ್ರಾಬಾದಿ ಇಲ್ಲ ಹೈದ್ರಾಬಾದ್ ಬಿರಿಯಾನಿ ಟ್ರೈ ಮಾಡಲಿಲ್ಲ ಬಟ್ ಹೈದ್ರಾಬಾದಿ ಬಿರಿಯಾನಿಗಿಂತ ನಮ್ಗೆ ಈ ಕಡೆ ನಾಟಿಸ ಸ್ಟೈಲ್ ಇಲ್ಲ ಬಿರಿಯಾನಿನೇ ತುಂಬಾ ಇಷ್ಟ ಆಗತ್ತೆ ತಾ ಹೈದ್ರಾಬಾದಿ ಬಿರಿಯಾನಿ ಮತ್ತೆ ಮತ್ತು ರೈಸ್ ಕೂಡ ಅದಕ್ಕೆ ಬಾಸುಮತಿ ರೈಸ್ ಯೂಸ್ ಮಾಡ್ತಾರಲ್ಲ ಅದು ಸ್ವಲ್ಪ ಅಪ್ಪ ನನ್ನ ಮಗನಿಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಅಮ್ಮ ಚೆನ್ನಾಗ್ ಅನ್ಸುತ್ತೆ ಅಲ್ಲ ಅಂತ ಹೇಳ್ತಾನೆ
ಹಾ ಹಾ
ಹಾಗಾಗಿ ಹೈದ್ರಾಬಾದಿ ಬಿರಿಯಾನಿ ತುಂಬಾ ಕಡಿಮೆ ಮಾಡೋದು ಮತ್ತೆ ಅದು ಅವ್ರು ಮಾಡಿರ ಅಷ್ಟು ಪಕ್ಕ ಫ್ಲೇವರ್ ಬರೋದಿಲ್ಲ
ಹೌದೌದುದು ಹೌದಲ್ಲಾ ಹ್ಮ್ ಹಾಗೆ ನೀವು ಯಾವತ್ತಾದ್ರೂ ಇದು ಹಲ್ಸಿನ ಹಣ್ಣಿಂದ ಹೋಳ್ಗೆ ಮಾಡಿದ್ದೀರಾ?
ಹಲಸಿ ನಣ್ಣಿಂದ ಹೋಳ್ಗೆ ನನ್ನ ಹೆಸರೇ ಕೇಳಲಿಲ್ಲ ಹೋಳ್ಗೆ ಬರ
ಹೌದು ನಾನ್ ಇವತ್ ತಿನ್ಬನ್ನ ಅದ್ರೆ ಟೇಸ್ಟ್ ಹಾಗೆ ಉಳ್ದ್ ಬಿಟ್ಟಿದೆ ಬಾಯಲ್ಲಿ ನನ್ ಹೇಗ್ ಮಾಡದಂತೇಳಿ ಗೊತ್ತಾಗ್ತಾ ಇಲ್ಲ ನಂಗೆ ಹಾಗಾಗಿ ಏನಾದರು ಗೊತ್ತಿದ್ರೆ ಕೇಳಿ ಟ್ರೈ ಮಾಡೋಣ ಅಂತ ಅನ್ಕೊತಾ ಇದೆ
ನಂಗೆ ಗೊತ್ತಿಲ್ಲ ನನಗೆ ಇಲ್ಲ ನೀವೇಏನಾದರೂ ವಿಚಾರಿಸ್ಕೊಂಬಂದ್ರೆ ಅವ್ರ ಹತ್ರ ಹೇಗೆ ಮಾಡೋದು ಏನು ಅಂತ
ಅವ್ರತ್ರ ಎಲ್ಲ ವಿಚಾರ್ಸಕ್ ಆಗ್ಲಿಲ್ಲ ಅದೇ ಜನ ಜಾಸ್ತಿ ಇದ್ರಲ್ಲ ಹ್ಮ್ ಆದ್ರೆ ಅದನ್ನ ಯಾರು ಅಂತ ಗೊತ್ತಿದೆ ನಂಗ ಅವ್ರು ಮಾಡ್ದವರು
ಹ ಹ
ಹಾ ಅವ್ರನ್ನು ನೋಡಿದೀನಿ ನಾನು ಹೌದು ಕಾಂಟ್ಯಾಕ್ಟ್ ಮಾಡಿ ಅದೊಂದು ರೆಸಿಪಿ ಕಲಿಬೇಕು ಅಂತ ತುಂಬ
ಹ್ಮ್ ಹ್ಮ್ ಇಲ್ಲೂ ಅಷ್ಟೆ ಮಾವಿನ ಮೇಳ ಜೊತೆಗೆ ಅವರೇ ಕಾಳಂದು ಮೇಳ ಅಂತ ಅ ಊಟ ಮಾಡ್ತಾರೆ ಅದು ಕೂಡ ತುಂಬಾ ಫೇಮಸ್ ಆಗಿ ಮಾಡ್ತಾರೆ ಅ
ಹ್ಮ್
ಅದ್ರಲ್ಲೊಂದು ಏ ಏನೇನೋ ವೆರೈಟಿ ಏನೋ ಹೋಳ್ಗೆ ತರ ಎಲ್ಲ ಏನೋ ಮಾಡ್ತಾರಂತೆ ಸ್ವೀಟನ್ನು ಹಾಕ್ಬಿಟ್ಟು
ಹಾ ಹಾ ಹಾ
ಅದನ್ನು ನಾನು ಹೋಗಿಲ್ಲ ಬಟ್ ಹೋಗಕ್ಕೆ ಕೇಳಿ ಹೌದು
ಹ್ಮ
ನಾನು ಅವ್ರು ಹೋಗಿರೋದು ಹೋಗಿರೋರು ತಿಂದಿರೋರ ಹತ್ರ ಕೇಳಿದ್ದೀನಿ ಏನೇನು ಥರ ಅಂದರೆ ಈ ಕೇಳೇ ಇರಲ್ಲ ಅಂ ವೆರೈಟೀಸ್ ಎಲ್ಲ ಇರತ್ತೆ ನಮ್ದು ಬರಿ ಕರ್ನಾಟಕದ ಮಾತ್ರ ನಾ ಬೇರೆ ಬೇರೆ ಕಡೆ ಏ ಲ್ಲ ಏನ್ ಮಾಡ್ತಾರೆ ಅದಕ್ಕೆಲ್ಲ ಅವ್ರ ಕಾ ಹಾಕಿ ಬೇರೆ ಬೇರೆದಾಗಿ ಡಿಶ್ ಎಲ್ಲ ಟ್ರೈ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಅಂದರೆ ಚೆನ್ನಾಗಿರುತ್ತೆ ನೀವು ಹೋಗಿ ಅಂತ ನನ್ ಫ್ರೆಂಡಸ್ ಎಲ್ಲ ಹೇಳಿ ರು ಬಟ್ ಆದ್ರೆ ನನಗೆ ಹೋಗ್ಲಿಕ್ ಆಗಿರ್ಲಿಲ್ಲ
ನಂಗ ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಅದಕ್ಕೆ ನೆಕ್ಸ್ಟ್ ಟೈಮ್ ಏನಾರಿದ್ರೆ ನಂಗ ಒಚ್ಚೂರು ಫೋನ್ ಮಾಡ್ಬೋದ ನಾನು ಅಂದ್ ಹೇಳಿದಿನ ಇರುತ್ತಲ್ಲ ಅದು
ಹಾಂ ಇರುತ್ತೆ ತ್ರೀ ಫೋರ್ ಡೇಸ್ ಹಂಗಿರುತ್ತೆ ಹ
ನಮ್ದು ಇಲ್ಲಿ ತ್ರೀ ಡೇಸ್ ಇದೆ ಇಲ್ಲ ಇಲ್ಲ ಹೆಸರು ಕೇಳಿದೀನ ಅಷ್ಟೇ ನಾನು
ಫೇಮಸ್ಸು ಒಂಥರ ಇದ್ರ ತಥರನೇ ಇರುತ್ತೆ
ಹಾ ಹಾ ಹಾ
ಅಲ್ಲೂ ಅಷ್ಟೇ ಕಡಲೆಕಾಯ್ದು ಏನೇನೋ ತರ ಅಂದ್ರೆ ಬೇಯಿಸಿರೋದು ಇದು ಲೆನ್ಸ್ ಇರೋದು ಅ ಅಂದ್ರೆ ಬೇಯಿಸಬಿಟ್ಟ ಆಮೇಲೆ ಹುರಿದಿರೋದು ಸಿಪ್ಪೆ ತೆೆಗೆದಿರೋದು ತೆಗದೇ ಇರೋದು ಹಸಿ
ಹಾ ಹಾ ಹಾ
ಬೇರೆ ಬೇರೆ ತರ ಅದಲ್ಲೂ ದೊಡ್ಡ ಸಣ್ಣವೆಲ್ಲ ಬತ್ತೆ ರ್ತವೆ ನಾಟಿ ಅಂತೆಲ್ಲ ಬರ್ತವೆ ಆಥರ ರಾಶಿ ಇದ್ವು ಒಂದ್ ರಾಶಿ ಹಾಕಿರರು ಏನ್ ತೊಗೋಬೇಕು ಏನ್ ಬಿಡ್ಬೇಕು ಅಂತ ಗೊ ಲ್ಲ ಅವ್ರಂತೂ ಒಂದಷ್ಟ ಇಪ್ಪತ್ತು ವೆರೈಟೀಸ್ ಹೇಳ್ಬಿಡ್ತಾರೆ. ತ್ತರ
ಹಾ ಹಾ
ಅಲ್ಲ ಹೋಗಬಿ್ರೆ ುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ ನಾವಂತೂ ಏ ತೊಳ್ಳೋದು ಏಡೋ ಅ ಗೊತ್ತಾಗೋದಿಲ್ಲ ನ ಹ
ನೆಕ್ಸ್ಟ್ ಟೈಮ್ ಬಂದಾಗ ನಂಗೊಂದ್ ಚೂರು ಹೇಳದ್ ಮರಿಬೇಡಿ ಆಯ್ತಾ
ಹಾ ಸರಿ ಸರಿ ಆಯ್ತು ಬನ್ನಿ ಇಲ್ಲೇ ಬನ್ನಿ ನೀ ನಾನೇ ಕರ್ಕೊಂಡು ಹೋಗ್ತೀನಿ ಹೋಗಿ ಬರೋಣ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ ಎಲ್ಲ ಒಟ್ಟಾಗಿ ಹೌದು ಹೌದು.
ಕಡೆ ನಮ್ಮೂರ್ ಕಡೆಗೆ ಇನ್ನು ಮೂರ್ ದಿನ ಇದೆ ಹಲ್ಸಿನ ನಿನ್ ಮೇಳ
ಹಾ ಈಗ ಸದ್ಯಕ್ಕಿಲ್ಲ ನೆಕ್ಸ್ಟ್ ಯಾವಾಗಾದ್ೂ ರಜೆ ಗೀಜ ಸಿಕ್ತ ಆಾಗ ಆಫೀಸ ಅಲ್ಲಿ ರಜೆ ಏನಾರೋ ಕಂಟಿನ್ಯೂಸ್ ಆಗಿ ರಜೆ ಸಿಕ್ಕಿದಾಗ ಆ ಕಡೆ ಬರುವ ಆಾಗ ಏನು ಫಂಕ್ಷನ್ ಏನಿರ್ತದೆ ಆವಾಗ ಅದನ್ನ ನೋಡೋಕ್ಕಾಗತ್ತಾ ಹ್ಞ ಹ್ಞ
ಮತ್ತೆ
ಮತ್ತ ಇನ್ನ ಏನೆಲ್ಲ? ಹೇಳ್ಬೇಕು
ಹಾ ಅದೇ ಅಡ್ಗೆ ಮಾಡ್ಬೇಕು ಕನ್ನ
ಹ್ಞೂ ಮಾಡಿ ಮಾಡಿ ಆಯಿತು ಮಾಡಿ ಮಾಡಿ
ಹಾ
ಇ ದಿನ
ಫೋನ್ ಮಾಡೋಣ ನನಗ್ ಒಂಚೂರು ಅದೇ ಹಾ ಈಗ ಮತ್ತೆ ಮ್ಯೂಸಿಕಲ್ ನೈಟ್ ಹೊರಡ್ಬೇಕಲ್ಲಾ ಹ್ಮ್ ಸರಿ ನಾ ಅಡ್ಗೆ ಮಾಡ್ತೀನಿ ಓಕೆ ೆ ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ತೀನಿ ಆಯ್ತಾ ಬರ್ಲಾ ಬಾಯ್ ಬಾಯ್ ಬಾಯ್ ಹ